ಹಲೋ
ಹಲೋ ಸಿಸ್ಟರ್ ಆರಾಮಾಅದಿರೀ
ಆರಾಮ ನೋಡ್ರಿ ಇಲ್ಲಿವ್ರಿ
ನವುನು ಆರಾಮನು
ಹ್ಮ
ನ್ ಚಾ ಕಾಫಿ
ಚಾ ಕಾಫಿ ಕುೂಡಲ್ರಿ ನಾವು ಬರೀ ನಾಷ್ಟ
ಹನ್ನ ಬೇ
ನಾರಕ್ ನಶ್ರ
ಹಾ ರೀ ಚಲೋಲ್ರರಿ ಆರೋಗ್ಯ ಒಳ್ಳೇದ ನೋಡ್ಕೋತರಿ ನೋಡ್ರಿ
ಹದ್ರಿ ಆರೋಗ್ಯವೇ ಭಾಗ್ಯ
ಹೂ ಸಿಸ್ಟರ್ ಬೆಂಕಿ ಬಿಡ್ರಿ ನೀವು
ಬೆಂಕಿ ಎಲ್ಲರೀ ಭಾಗ್ಯ ಭಾಗ್ಯ
ಅಲ್ಲ ರೀ ನಿಮ್ ಮಾತ್ ಸೂಪರ್ ಆದ್ರಿ. ಹೇಳಿದ್ದೇರಿ
ಊಟ ಆಯ್ತಿಲ್ಲ
ಇನ್ನ ಮಾಡಕತಿರಿ ನಾವು ಜಗ್ಗಿ ಉಣತೀರಿ ಬಕ್ಕಸ್ತರಿರಿ ನಾವವು
ಆ ಒಂದ್ ಜೋಳಿಗೆ ಏನ ಸೈಡಿಗೆ ಒಂದ್ ಬ್ಯಾಳ ಹಾಕೊಂಡ್ ಅದ್ರಾಗ ಹಾಕೊಂಡ್ ಬಾ ಎಸಿದಾಗ ಸುಮ್ಮ್ ತಿನ್ಕೊತ ತಿರ್ಗಾಡದ ಆ ವಾರ ಬ್ರ ಇ ಈ ವಾರ ನೋಡ ಈ ವಾರ ಮ ಇಂತ ಆ ವಾರ ನರ
ಹಾ ರೀ ನಾವು ನಮಂದ ನೋಡ್ರಿ ಒಂದ್ ತಾಸಸ್ ಉಂತವ್ರಿ ನಾವ್ ಮಾತಾಡ್ಕ
ಇವತ್ತುೆರಿಗದ ಟ್ರಿಪ್ ಜಲ್ದಿ ಹೋಗ್ಕ್ಕನ ಕತಿದ್ರಲ್ಲಾ
ಯಾರ ಂದಂತತ ಹ್ಮ ನಾನೇ ಯಲ್ಲ ಎ ದ ಬಿಟ್ಟ ನೆಕ್ಸ್ಟ್ ಆಡಮ ಅಂತಂದ ಸು ಅಂದ ಹೇಳಲ್ಲಿ ನಾಯಲ್ಲ ಇಲ್ಲ ನಮ್ ಬಳಿಯ ಒಬ್ಬ ಸಿಸ್ಟ್ ಅವ್ರ ಮಾಮನ ಜೊತೆ ಲೂಡೋ ಆಡಿ ನಲ್ವತ್ ರೂಪಾಯಿಗ ಇದ್ದಾರ್ಮ
ಹ್ಮ ನಾವು ಕೊಡೋ ಇವೆಲ್ಲ ಇಪ್ಪತ್ ದಂಡಪಾಯಲ್ಲ ಅಲ್ಲ ನ
ಕಡತ ಕಡತನ
ಹ್ಮ್ ಹ್ಮ್ ಎ
ಅವರು ರೊಕ್ಕ ಕಟ್ಟಿ ಆಡ್ತಾರೆ ರೊಕ್ಕ ಕಟ್ಟಿ ಆಡಲ್ರೀ ನಾವು
ಹ್ಮ್
ರೊಕ್ಕತೆ ಹಬೇಕ ರೊಕ್ಕ ಕತೆ ಎಲ್ಲ ನಾವ ಒಬ್ರಕೊಬ್ರ ಮಾತ್ ಕಳ್ಬೇಕ ತ ನಮ್ ತಮ್ಮ ನಮ್ಮ ಗತ್ತತ
ಆರಾಮ ಈಗ ಈಗ ಆರಾಮ ಒಂದು
ಹಾ ಆರಾಮ್ರತ್ರಿ
ಯ್ ಇದ್ರೆ ಮಾಡಕ್ ಬಂದ್ ನವ ಊಟ ಮಾಡಕ್ ಹೋಗ್ಯಾರ ಬರ್ತಾರ ಅವ್ರ ನಿಂಗಮ್ಮ ಶಿಷ್ಟರು
ಊಟ ಮಾಡಿಬೇಕ್ರ ಅಂತ ಅ್ರ
ಬಂದ್ ನೋಡತ್ತ ಹೊರಗೆ
ಹ್ಮ್ ಹ ಏ ಹಣ್ರಿ ನೋಡ್ರಿ ಸಿಸಷ್ಟಿ ಎಲ್ಲಾ ನನಗ ಬಿಟ್ಟ್ರ ನಾ ಬಕಾಸೂರ ಇದ್ ನೋಡ್ರಿ ಅದ್ ಉಣದೇ ಉಣತೇನಿ
ಎಂತ ಆಫರ್ ಯಾರಿ ಸಿಗ್ತದ ಸುಮ್ ಉಂಡಬುಡ ಯಾಕ ಹೊಲ್ಲಲ್ತಿ
ಸಿಸಟ ನ ಒ ಜತೆ ರಸ್ ಬಕ್ಂದ ಮೇ ಸ್ವಲ್ಪ್ ಚಂದಂದ ಹೇಳಏ್ರಎಲ್ಕ ಹಾ ರೀ ಅಲ್ಲಲ್ಲ ಹೈದ್ರಾಬಾದ್ ಕೋಲ್ದೆ
ಹ್ಮ್
ಹೈದ್ರಾಬಾದ್ ಒಳಗ ಸಿಗಲ್ರಿ ಚಂದ ಸಿಗುದಿಲ್ಲ ಹೈಾಬ ನೋಡ್ರ ಸ ಹೈದಾಾದ್ ಅಲ್ಲ ಹೈದರಾಬಾದ್ ಕಲೆಕ್ಷನ್
ಹ ಹೈದ್ರಾಬಾದ್ ಕಲೆಕ್ಷನ್ ಮೊನ್ನೆ ಸೌಮತ್ ಹ ತಬಂದೋಡ ಅಲ್ಲೇ
ಚಂದತ್
ಹ್ಮ್ ಎದಕ್ಕೋ ತೋಣಿ ನಂದ ಉಡೆ ಡ್ರೆಸ್ ಮನೆೆ ಏನು ಇದ್ದಾಗೆ ತೊಂಡ ಹದು
ನಾನ್ ಭತ್ರಿ ಹಾಕಿಂದ ಚಂದತ್ರಿ ಡ್ರೆಸ್ಸ
ಅದ ಟಾಪ್ ಆಗತ್ಲೇ ಇತ್ತದ ಡ್ರೆಸ್ ಎಲ್ಲಿ ಇತ್ತೇಳಿ
ಅದೇ ಟಾಪ್ ಇಲ್ಲ ಮ ಲಾಂಗ್ ಟಾಪ್ ಅದ್ರಿ ಮತ್ತ ಬ್ಯಾತ್ಲ್ಅವ್ರಿುಲ ಸತ್ತ ಬಂದಲ್ರಿ
ಮತ್ತತ್ ಅದೇ ಶರ್ಟ್ ಬಂದಿಲ್ ಬರೀ ಟಾಪ್ ಅಷ್ಟೇ ಬಂದ
ಏ ತಡೀರಿ ತಡೀರಿ ನಾ ಒಂದ್ ಎರಡ್ ನಿಮಿಷ ಮಾತಾಡ್ಕ ಸ
ಯಾಕ ಯಾ
ಇಲ್ಲ ಅವ್ರರು ಪ್ಲೇಟ್ ತೊಳಕೊಟಾರ ನಮ ಮತ್ ನಾನ್ ತೊಳಬೇಕಲ್ ಪ್ಲೇಟ್ ಚಿ ತೊಳ ಕೊಟ್ಟಿ ಸ್ವಲ್ಪ ಏ ಬ್ಯಾಡ ನಾನ್ ತಟ್ಟಿತ್ತು ಬಡ ಏ ನಾವ್ ಹೊಗ್ ಬಿಡ ಹ್ಮ ನ ಸಮಾಧಾನ ಆಗಲ್ಲಾ ನಾ ಹಾ ಹೌದೆಲ್ರೀ ಸಿಸ್ಟರ್ ನಾವ್ ಉಂಡುದನ್ನು ನಾವೇ ತೆಗಿಬೇಕು ನಾವ್ ಉಂಡದ್ ನಾವೇ ಪ್ಲೇರ್ ತೊಳಿಬೇಕು ಅದಲ್ರಿ ಹ್ಮ ಹ್ಮ್ ಹ
ಹಣಣ ನ ಅರ್ಧ ತಾಸ ಹಣ
ನಾರದ ದಾಸುಣದೆ
ಹ್ಮ್
ಹ್ಮ್
ಮತ್ತೇಏನಂತ ನಿಮ್ಮ ಮಾಮ ಹಂಗೆ ಜಗಳ ಆಡ್ತಾನ ಇಏನ್ ಜಗಳ ಗತ್ತನ ಏನ್ ಜೋವ ಮಾಡತಾನ ನ್ ಹೆೇತ್ ಮಾಡ್ತಾನ
ಏ ಜೀವ ಮಾಡ್ತೇನ್ರಿ
ಏನ್ ಅಳಸ್ನ ಏನ್ ನಗಸ್ತಾನ
ಅಂದ್ರ ನಮ್ಮ ಮಣ್ಣನ್ ಮಗನ್ ಜೋಳ ಅಂತ ಇದವಲ್ರರಿ ಇಲ್ಲೇ ಟ್ರೆಂಡ್ಸ್ ಬಲ್ಲಿ ಆದ ಚರ್ಚ್ ಬಲ್ಲಿ ಅಂತ ಇದನಲ್ರರಿ
ಹ್ಮ್
ಅ ಅವತ್ತಿನ ದಿನ ನಮ್ಮ ಮಾಮ ನಮ್ಮ ನಮ್ಮ ನಮ್ಮ ಅಮ್ಮನ ಅರವ್ವಾರಪ್ಪ ಎಲ್ಲಾರೂ ಹೋಗಿದ್ರಂತೆ ಫಂಕ್ಷನ್ ಹೋದಾಗ ನಮ್ಮನೆಗ ನಮ್ ಮಮ್ಮಿ ಹೋಗ್ಬಬೇಕಕ್ ನವಗಲ್ರಿ ನಾನ್ ನೈಟ್ ಡ್ಯೂಟಿ ಮಾಡಿದ್ದೇರೆ ಮಕೊಂಡಿದ್ದೆ ಫುಲ್ ಸುಸ್ತ ಆಗತ್ರಿ ನನ್ಗ
ಹ್ಮ್
ಆಯ್ತಾ ಇ ಆಮೇಲೆ ನಮ್ಮ ಎಷ್ಟತರ ನ ಎದ್ದಳ್ಳಿ ಇಲ್ಲರಿ ನಾನ ಇದು ಅಮ್ಮನ ಆಗಲ್ಲಮ್ಮ ನೀನೇ ಹೋಗುವ ನನ್ ನಿಜೆಗೆಗೆ ನಿಂತಿ ಬಂದದ ಸುಸ್ತದದ ಸೇದೆ ನಮ್ಮಬ ನಾವವು ಕೇಳ್ರಿ ಅಲ್ಲಿ ಹೋದಾಗ ನಮ್ದ ನಮ್ಮ್ ನಮ್ಮ್ನ ಅಕ್ಕರೆ ಅ ಮಮ್ಮ ಮಕ್ಕಳದತಲ್ಲ ರ ಜ ಅವಳ
ಹ್ಮ್
ನಮ್ಮ ಅವ್ರ ಏನಂದಾರತ್ರಿ ನಮ್ಮ ಅದು ನಮ್ಮ ಮಾಮನ ಅತ್ತಿಗ ಏನಂದ್ರ ಅಂತ ನೋಡ ಆ ಕಡೆ ಈ ಕಡೆ ಏನ್ ಆಸ ಇಟ್ ಅಂಗ ಕೂಡ್ಬಿಡ ನನ್ನ ಮಗಳ ತಕ್ಕ ನೋಡು ಮತ್ತೆ ಇಷ್ಟು ದಿನ ಮಾಡ ಅವರು ಅದೆಲ್ಲ ಏನನ್ ಮಾಡ ಇದೆ ಇತ್ತ ತಲ ತೆಗದಕ ಅಂತ ಒಂದಿವ ವಾರ್ನಿಂಗ್ ಮಾಡ್ಯಾರಂತ್ರಿ ನಮ್ಮತ್ತಿಗೆ ನಮ್ಮ ದೊಡಮ್ಮ
ಹ್ಮ ಬಡಮ್ಮನ ಅಂದ್ರೆ ಯಾರ್ ತರ ಇ ಯಾರ್ ತರ ಇಡ ಮ
ಹ್ಮ ನನ್ ಪರ ಇರ್ ಮಾ ಇದಕ್ ಮಾತಾಡರಿ ಅವರು ಅವ್ರ ನಮ್ ಮಾಮನ ಅವಳಲ್ರಿ ಅವ್ರು ಅವ್ರ ತಮ್ಮನ್ ಮಳ ತಕೋಬೇಕಂತ ಆಸೆ ಆದ್ರಿ ಅವರಿಗೆ
ಹ್ಮ್
ಅದಕ್ಕೆ ನಮ ದೊಡಮ್ಮ ನೋಡ್ ಅವು ಅವ್ರದವ್ರದ್ದ ಏನ ಆಶಚ ಕೊಡ್ಬಿಡ ನನ್ ಮಕ್ಕಳ ನನ್ ಮಗಳನ ತಕ್ಕ
ಮತ್ತತ್ ನಿಮ್ ದಡಮ್ಮನನ್ ಕೈಲೆ ನಿಮ್ಮೀಗೆ ಏಳ್ಸಸ್ಬೇಕಿಲ್ಲ ಮೊದಲ್ ನಿಮ್ಮನನೇ ರೆಡಿ ಇಲ್ಲಲ್ಲ
ಏಳ್ ಹೇಳ್ದೆ ಇದು ಊಟ ಮಾಡತ್ ನಾನ ಅಂತ ಬರ್ತನೀ ಒಂದ್ ಎರಡ್ ನಿಮಿಷ ಅಲೋ
ಹ್ಮ್
ಇಷ್ಟ ಇದು ಮತ್ತೆ ಆಮೇಲೆ ಅವ್ರ ಇವ್ರ ತಕಂಗಿದ್ ನನ್ ಮಗಳನ್ನ ತಕೊಬೇಕು ಅಂತನ್ಗ ಸ್ವಾರಿ ನೋಡೋಣ ಅಂದ್ರೆ ಹ ಆಮೇಲೆ ಅವರು ನಮ್ ತೆಂಗಿಗನ ಎಲ್ಲ ಎಳಕತ್ನಿ ಆ ಅಲ್ಲಿ ಅಲ್ಲಿಗೆ ಹೆಣ ಕೆಳ ಕೋಲಕ್ ನಮ್ಮನಿ ಬರಿ ನ ಎಣನ್ ಕಳಕ್ ನಾ ಕೊಡ್ತನಿ ಅಂತ ಒಂದಸಂದ ಅಂತತ್ರಿ
ನಿವ್ ಅಮ್ಮಿ ಹೇಳಕ್ ಬರ್ರ ನಿಮ್ ದಡಮಗ್ ಮತ್ತ
ಹದಾರ ಇನ್ನ ಟೈಮ್ ಬಂದಿಲ್ಲ ಸ್ವಲ್ಪ ಅದಕ್ಕೆ ನಾವು ಸ್ವಲ್ಪ ನಮ್ಮ್ ಮವಿನಿ ಡೆಲಿವರಿ ಆದನ್ಯಾಗ ಅವ ಫ್ರೀಯ ಅಂದ್ರ ಸ್ವಲ್ಪ ಅಕ್ಕಿಂದ ಒಂದ್ರಗಿರ್ತಿ ಏನೋ ಒಂದ ಆಗ್ಲಿ ಎಣ್ಣನಾಗಲಿ ಗಂಡಡನ್ಗ್ಲಿ ಒಟ್ಟ ಅ ಸಕಂದು ಒಂದ್ ಸ್ಲ್ಪ ಆಪರೇಷನ್ ಆಯತ ಅ ಮುಗಿತತ್ರಿ ನಮ್ದು
ಮದ್ಗ್ ಹೋಗಿಲ್ಲೇನೆ ಮದೇವಿ ಮದ್ವೆ ಹೋಗಿಲ್ಲ
ಇಲ್ಲಾರೆ ಮಕ್ಕಳಂದ ಬಿಟ್ಟು ಅಕಡೆ ಜವ್ಳಕ್ನೂ ಹೋಗ್ಲಿಲ್ಲ ಮದ್ವಿ ಮದಗ್ನುೂ ಹೋಗ್ಲಿಲ್ಲ
ಇಲ್ಲ
ಮತ್ತತ್ ಏನ್ ಮಾಡ್ಲಾರ ಮತ್ತೆ ಅದ್ರ ಬೇರೆ ಅವವತ್ತು ಆಕಡೆ ಈ ಕಡೆ ಫುಲ್ಲ ಬೇಬೇರೆಂಟಿ ಅವ ಅದ್ರ ಬಗ್ ಜಿನನ ಹುಡುಗಿಯರ್ ಕರ್ಕೊಂಡ್ ಕುಂತಿರ್ತಿವಿ ನಾವು ಎದ್ದದ್ರು ನೋಡ್ಬೇಕತ್ತಲ್ಲ ಕೇಳಲಕ್ಕಯ ಅಕ್ಕ ಬರ್ಬೇಡಕ್ಕ ಬರ್ಬಿಡಕ್ಕ ಅಂತ ನೀ ಅಂತಳ್ತಾರ ಅಂದ್ರ ಮನ್ಸ ಹಪ್ಪಲ್ರಿ ಹೋಗ್ಬಕ್ ಅನ್ಸ್ತದ ಒಳಗ
ಎಲ್ಲಿ ಮೇಡ ಬರ ಮೇಡಮ್
ಹ್ಮ
ಎಲ್ಲಿ ಬರ್ಬೋಡದು
ಅಲ್ಲಾರ ಇದು ಅಕಡ ಈ ಕಡೆ ತಿರ್ಗಿ ಆಡ್ಬಿಳಕ್ಕಾನ ಎಲ್ಲಾ ನೋಡ್ಕತ್ ಏನ್ ಇದ್ರ ಸರಿನ ಅಂತ ಅಂಗೇ ಸಂದಾನ
ಹ್ಮ
ಹಣ ಇಲ್ಲವ ಹಂಗಂದ್ರೆ ಹಂಗ ಜೂನಿಯರ್ ಹುಡುಗ ಇರ್ತಿ ನೋಡಬೇಕಲ್ಲ ಅಂತಂದಗೆಸ
ನೀ ಯಾರ ನಂಬಿದ್ರರು ಆ ಕಟ್ಟಿ ಮನೆ ಹುಡುಗಿ ನಂಬಾಡ್ದ್ರ. ಚ ಬಂದ ಮಾಡೋಾ ಚ ಚ
ಮತ್ತ ಅಲ್ಲಿ ಬೆಟ್ಟಗ್ರೆ ಬರ್ತೀರಿ. ನಾ ಅಂಕಲ್ ಊಟ ಆಯ್ತು ಮತ್ತೆ ಊಟ ಊಟ ಬಂದ ಬಬ್ಬ
ಹ್ಮ್ ನೋಡಕತ್ತನ ಅಂಕಲ್ ನೋಡಕತ್ತನ ನೋಡಕತ್ತನ ನೋಡಕತ್ತನ
ಬರಾ ಇಲ್ಲೇೂಮ್ ನ ಕುಡ್ತನ್ ಬಂದ ಸಾಕ ಕುಡಡ್ಬರ ನಾ ಮಾತಾಡೆ
ಮಲ್ಲವಚ್ಚಾವಲ್ಲ
ಯಾಕ್ರೀ
ನೀವ ಊಗ್ ಹೋಗ್ಯ ಮನಾರ ದಿನ ಚಾ ಕುಡತನನೆ ಊರಿಗ ಹೋಗಿ ದಿನಾ ಚಾ ಕುಡ್ದೇನೆ
ಹ್ಮ್ ಹ್ಮ್ ಹೇಳಿ ಕಸಿ ಇ ಇ ಸರಸ್ವತಿ ಎಷ್ಟು ತೆಳ್ಳುಗಳ್ರಿ ಸಿಸ್ಟರ್.
ಬೆಳಗಿನ ಕಾಣಿಸತಲ್ಲ ನನ್ಗ್ ಕಾಣಸಲ್ಲವ ನಿನಗ ಕಾಣಿಸ್ತಾ ನನಗ್ ಕಾಣಸಲ್ಲ.
ಕ್ಕೆ ಎ ತ್ರಳ್ಳ ಆಗ್ಬಿಟ್ರಿಡರಕ್ಕೆ. ನಮ ಪಟ ಇಲ್ಲ.
ಇಲ್ಲ
ಮತ್ತಾರೆ
ಎಲ್ಲ
ಆರು ಸಿಸ್ಟರ್
ಏ ನಿನ್ ಗೊೋಪಿ ಎಷ್ಟ್ ಮಾತಾಡದ್ರರು ಮಾತೆ ಮುಗಿಯಲ್ಲ ನಮ ನಾ ಹತೇನಿ ಎಲ್ಲರ ಜೊತೆ ಅಲ್ಲಾ ನಿಮ ಜೊತೆ ಹ ಹೇಳತ್ತೀನಿ ನಾನು.
ಖುಷಿಯ ಆಾಗಿರುೆ
ಅರೇ ನಿಮ ಜೊತೆ ಎಷ್ಟ್ ಹೇಳತನ್ ನಾನ ಈಗ. ಹ್ಮ ಮುಗಲ್ ಅಂದೇ ಏನಾರ ಏನಾರ ಮಾತ್ ನಮಗ್ ಕಂಟಿನ್ಯೂ ಇದ್ದೇ ಇರ್ತವ ಅಂತ ಹೇಳತ್ತೀನಿ.
ಮತ್ತೆ ಸಂವಸಾರಸ್ ಆಗೇನ್ೀ ಮತ್ ಮಾತಾಡ್ಬೇಕ ಮುಂದೆ ನಾ ಮದಗ ಆತನ್ೀ
ಹ್ಮ ಫ್ಯೂಚರ್ ಪ್ಲಾನಿಂಗ್ಡೆ.
ಹ್ಮ್ ಹೆಂಗ ಹೆಂಗಿರ್ಬೇಕು ಏನೇನ.
ಏನ ನಿನ್ಗೆ ಕಳಷ್ಟತೇಏನ್ ದೊಡ್ಡವರಲ್ಲ ಬಿಡು ನಾವು.
ಹ್ಮ್ ಹಂಗೇನ ಇಲ್ರಿ ಶ ಎಲ್ಲ.
ತಡ ಎಲ್ಲವತ್ ನೋಡುವಾರೆ.
ಹ್ಮ್
ಹ್ಮ
ಇದೇ ಒಂದಸ್ ಇಷ್ಟು ಬಾಟ್ಲಿ ಒಳಗ ಹೋಯ್ರಿ ನ ಅವ್ರೇ ಎಲ್ಲ ಪ್ಲೇರ್ಸ್ ತಳದಾರ ಹೋದ್ ನೋಡ್ರಿ ನನ್ ಏನ್ ತೊಳಿಲೇ ಇಲ್ಲ ರೀ. ಮಂತ್ ಬೇಜಾರ ಆ ಕೊದು ಸ
ಕುುಣ್ಣೆ ಮಾಡಿರ್ಬೇಕಕ್ ಕುುಣ್ಣೆ ಮಾಡಿರ್ಬೇಕಕ್ ಅವರು ಶಿಪ್ನ ಡ್ಯೂಟಿ ಮಾಡಕ್.
ಏನ್ ರೀ
ಅವ್ರರು ಶಿಫ್ಟ್ಳ ಡೂಟಿ ಮಾಡಕ್ಾಕ್ಕಂಡಿ. ಮಾಡಿರ್ಬೇಕನ್ರಿ
ಹಾ ರೀ
ಹ್ಮ್
ಹ್ಮ್ ದೇವಮ್ಮಕ್ಕ ನಮ ಸ್ವಂತ ಅಾಕ್ಕದಂಗ್ರೀ.
ಆಕಿ ಏನ್ ಮಾಡಿದ್ರೆ ಕಡಿಮಿ ಆದ್ರಿ ಆಕಿ ನಾನು ಹೇಳ್ಕೊಟ್ಟದ ಎಲ್ಲ ರೀತಿ ನೋಡ್ರ ಇಲ್ಲಿ ತಕ ಬರಕ್ ಕಾರಣನ. ಅಕ್ಕ ಸಲ್ಪನ.
ಕೇಳಕತ್ತಳ ಎಲ್ಲಾ
ಹಾ
ಕೇಳ ಮನು
ಇಲ್ಲ ಇಲ್ಲ ಹೋಗಿ ಚಾ ಕುಡಿಯಕ್ ಬಂದಾರೆ ಸರಿ ಸಿಸ್ಟ್ರ ನಾ ಚಾ ಕುಡ. ತಿಂದ್ರಾ ಅಸ್ತೀನ್ೀ ಮತ್ತೆ.
ಕುಡಿ ಕುಡಿ ಒಳ್ಳೆದಲ್ಲ.
ಬಾಯ್. ರಿ